ಇಲ್ಲೇ.
ಹಲೋ.
ಹೇಳ ಏನ್ ಮಾಡತಾ ಇದಿಯ.
ಹಲೋ ಹಾ ಕೇಳತ. ಏನಿಲ್ಲಾ ಇಲ್ಲೆ ಮೈದಾನಗ ಅ ಕಡೆ ಈ ಕಡೆ ಅಡ್ಡಾಡ್ತಾ ಇದ್ದೆ.
ಓದ್ದಿ ಐತಿಕ ಪರೀಕ್ಷೆಗ.
ಓದ್ಬೇಕೋ ಮಾರಾಯ ಎಲ್ಲಾ ಮೂರು ದಿನ. ಅಲ್ಲ ಇದು ಒಂದು ದಿನ ಬಿಟ್ಟ್ದಂಗೆ ಇಟ್ಬಿಬಿಡ್ತದಾ.
ಸರ್ ಅದಕ್ಕೆ ಇದು ಬೇರೆ ಸಮಯ ಬೇರೆ ಇಲ್ಲ ಬೆಳಗ್ಗೆ ಎದ್ರೆ ಆಮೇಲೆ ನೆಕ್ಸ್ಟ್ ನೇ ದಿನ. ಮರಿ ದಿನಾನೇ ಇರೋದೆಲ್ಲ ಅದಕ್ಕೆ.
ಅದೇ ಎಲ್ಲ ಕುತ್ಗೆಗ್ ಬಂದಂಗ ಆಗದ.
ಏನ್ ಶುರು ಮಾಡಾಕಿದ್ಯಾ.
ತಲಲಿ ಏನು ಹ ಅಡ ಸ್ವಲ್ಪ ಟೈಮ್ ತಗೊಳಕದ ಸಮಯ ತಗೋತ ಅಲ್ಲಾ.
ಹಾ.
ಸಲುವಾಗಿ ಅದಕ್ ದಿನ ಎರಡು ಓದ್ ಬೇಕು ಅಂತ ಅನ್ನಕೊಂಡಿದ್ದೀನಿ. ಇವತ್ತೆರಡು ನಾಳೆರಡು. ನಡ್ದ ಎರಡು.
ಹಾ
ಹಾ ಇನ್ನ ಎರಡು ಸಾಲಲ್ ಇರುತ್ತಲ್ಲ ನೋಡ್ಕೊಂಡ್ರೆ ಆಯ್ತು ಕ್ವಿಕ ಮರ್ಜು ಸಾರ್ಟಿಂಗ್ ಏನೆ ಇದೆಲ್ಲ ಅವೆ ನೋಡ್ಕೊಂಡ್ರೆ ಆಯ್ತು ಅನ್ಕೊಂಡಿದ್ದೆ
ಹಾ
ಇ ಅ ಆ ಇರ್ ಲ್ ಅಕಸ್ಮಾತ್ ಆಗಿ ನನ್ಗ್ ತಲೇಲ್ ಏನು ಹೋಗ್ತಾ ಇಲ್ಲ ಅಂದ್ಮೇಲೆ ಒಂದ್ ಎರಡ್ ಪ್ರೋಗ್ರಾಮ್ ಬಿಟ್ಟು ಸರಳ್ ಇದ್ದಿದ್ದು ಒಂದೆರಡ್ ನೋಡ್ ಕೋಂಡ್ ಹೋಗ್ತಿನ್ ಅಷ್ಟೆ ಮತ್ತೇನಿಲ್ಲಾ ಜಾವ ಎರಡ್ ದಿನದಲ್ ಮಾಡ್ಬೋದ್ ಅನ್ಕೊಂಡಿದಿನಿ
ಹೋ
ಮತ್ತ್ ಯಾವ್ದ್ ಉಳಿತು ಹ್ಮ್ ಮಚ್ಚಾ ಇದ್ ಡಿಬೆ ಮೆಸ್ ಏನ್ ಮಾಡ್ಬೋದು ಬಿಡೋತ್ನ್ಕೊಂಡ್ ಒಂದ್ ದಿನ್ದಲ್ಲಿ ಇದೂ ಆ ನಮ್ಮ ಸ್ಟಾರ್ಟ್ ಆಗದ್ ಶುರು ಆಗುದ್ ಇಪ್ಪತ್ತೊಂಬತ್ತ್ನೇ ತಾರೀಕಿಂದಲ್ಲ ಇದು
ಮೂವತ್ತು ಮೂವತ್ತು
ಮೂವತ್ತ ಅಂದ್ರೆ ಒಂದ್ ವಾರ ತ ಸಮಯ ಇದೆ ಮತ್ತೆ
ಹ್ಮ್್ಮ್ಮ
ಹಾ ಹಂಗ್ಗೆತ್ತ ಆ ಒಂದ್ ವಾರ ಅದ್ರಲ್ಲಿ ನಡುವ್ ಒಂದ್ ಇದ್ ಇದೆ ಅಲ್ಲಾ ವೈಟಿಕಲ್ ಪರೀಕ್ಷೆ
ಇಪ್ಪತ್ಯೋಳು ಇಲ್ಲ ಇಪ್ಪತ್ತೊಂಬತ್ತಂತೆ
ಹ್ಮ್ ಅದು ಇಪ್ಪತ್ತಏಳರಿಂದ ಇಪ್ಪತ್ತೊಂಬತ್ತು ನಮ್ದ ಇಪ್ಪತ್ತೊಳನೇ ತಾರೀಕೇನೆ ಅಂದನ್ ನಮ್ಗೆ ಇದು ಗುರುಗಳು.
ಹಾ
ನೋಡ್ಬೇಕದ್ರಲ್ಲಿ ಅದು ಸ್ವಲ್ಪ ಓದಕೊಂಡ್ ಹೋಗ್ಬೇಕು ಎಚ್ ಟಿ ಎಮ್ ಎಲ್ ಅದು ಇದು ಕ್ವಶ್ನ್ ಪ್ರಶ್ನೆಗಳು ಕೇಳಬಹುದು.
ಪ್ಪಾ ನಮ್ದಿನ್ನ ಅದ್ಏನ್ ಯಂತ್ರನೇ ಮಾಡಿಲ್ಲ ಕೂತ್ ಮಾಡ್ಬೇಕಪ್ಪ ಇನ್ನಾ ನಮ್ಮೋನ್ ಏನು ಸಹಾಯ್ ಸಹಾಯ ಕೊಡ್ತಾಲ್ಲಾ ನಾನ್ ಎಲ್ಲಾ ಮಾಡ್ಬೇಕು ನಾನಂತ್ ಎಷ್ಟ್ ತಂದೆ ತಲೆ ನೋವ್ ಅಂತಾ
ಏ ನಿಮ್ ಗುಂಪಲ್ಲಿ ದೊಡ್ಡೋ
ಹ್ಮ್ ದೊಡ್ಡಣ್ಣ ಅವನ್ ಏನು ಲ್ಯಾಪ್ಟಾಪ್ ತರ್ ಅಂದ್ರೆ ತರಲ್ಲ ಅದ್ ಮಾಡಂದ್ರೆ ಮಾಡಲ್ಲಾ
ನಿಜೋಗ್ ಲು ಮಚ್ಚ ನಮ್ಮ್ ನಮ್ ಗುಂಪಲ್ಲ್ ಹಂಗೆ ನಮ್ಮಾ ಗುಂಪಲ್ಲಿ ಒಬ್ಬ್ ನಿಧಾನಲ್ಲ ಯಾರದು ನಾಯಕ ಅವ್ನ್ ಒಬ್ಬನೇ ಮಾಡೋದು
ಷ್ಟಪಿಟ್ಟ್ ಅವನೇ ಕೂತ್ ಮಾಡ್ತೈದ ಕೇಳ್ದ್ರೆ ಬೇರವ್ರ್ ಎಲ್ಲೋ ಅಂದ್ರ ಹೇಳ್ದ್ರ್ ಯಾರು ಬಂದಿಲ್ಲಪ್ಪಾ ನಾನನ್ ಒಬ್ಬ್ನೆ ಮಾಡ್ತಾ ಇದಿನಿ ಅಂತ ಅವ್ನೂ
ಇಲ್ಲ ನಾವ್ ನಿಗ್ ಹೇಳ್ದೆ ಏನಾರಾ ಸಹಾಯ ಬೇಕಾದ್ರೆ ಕೇಳತ್ತಾ ಆದ್ರೆ ನಾನ್ ಅವ್ನ್ಗ್ ಹೇಳಿದಿದ್ದೆ ಏನು ಒಂದ್ ಏನಂದ್ರೆ ಈ ತಾಂತ್ರಿಕ ಸಾಹಾಯಗಳೆಲ್ಲ ನನ್ ಕೈಲಿ ಮಾಡಕ್ಕಾಗಲ್ಲ ಯಾಕಂದ್ರೆ ನನಗೆ ಬರಲ್ಲ ಈ ಎಚ್ ಟಿ ಎಂ ಎಲ್ಲಾ ಸಿ ಎಸ್ ಎಸ್ ದೂ
ಹಾ
ಅದ್ಕ್ಕೆ ನನ್ಗೆ ಈಗ ಕಲಿತಾ ಇದೀನಿ ಎಚ್ ಟಿ ಎಂ ಎಲ್ ಅದು ವೈಟಿಕಲ್ ಪರೀಕ್ಷೆಗ್ ಬೇಕಾಗಿತ್ತ್ ತವಾಂತ್ ಅದೇನ್ ಒಂದಿನ ಲ್ ಕಲಿಬೋದ ಅಂದ ಈಗ ಕಲ್ತೇನ್ ಅದ ಏನದ ಆ ಮದ್ಲೇದ ಬರಿತಾರಲ್ಲ ಕುಟ್ಟದ ಮೇಲೆ ಅದ ಚಿಟ್ಟ ಮೇಲೆ ಅದ ಏನೋ ಒಂದ ನಾಲ್ಕ್ ಲೈ ನೋ ಪೊಂಡೆನ್
ಹ್ಮ
ಈಗದು ಉಪಯೋಗಿಲ್ಲಲ್ಲ ಮುಚಾ ಅಂದ್ರೆ ಚಿ ಟಿ ಎಮ್ ಎಲ್ಲ ಅವೆಲ್ಲ
ಇಲ್ಲ ಇವಾಗ ಅದೆಲ್ಲ ಏನಿಲ್ಲ ಯಾಕಂದ್ರೆ ಈವೆಲ್ಲಾ ಬಂದೈತಲ್ಲ ಚಿಕ್ ಚಿಕ್ ತನ ದೊಡ ದೊಡ್ದಲ್ಲ ಅ ಹಂಗೆ ಕೊಟ್ಟ ಹಕ್ತಾರೆ ಅವರು
ಏನೋ ಸ್ವಲ್ಪ ನಮ್ಮ ಅ
ಸ್ವಲ್ಪ ಗೊತ್ತಿರ್ಬೇಕದ್ ಏನ್ ಅಂತ ಏನಕ್ ಯೂಸ್ ಮಾಡ್ತಾರೆ ಏನ್ ಇದ್ ಮಾಡ್ದ್ ಏನ್ ಆಗತ್ತೆ ಹಂಗ ಹಿಂಗ ಅಂತ ಗೊತ್ತಿದ್ರೆ ಸಾಕು
ಬರಿ ಅಂದ್ರ ನೋಡಿದ್ರೆ ಗೊತ್ತಾಗಬೇಕಿದ್ ಏದಕ್ಕೆ ಏನ ಅಷ್ಟ ಮತ್ತೇನ ಇಲ್ಲ ದ ಈ ಅಂದ್ರ ಮತ್ತ ಈ ಸಿ ಎಸ್ ಎಸ್ ಅದ ಕಲ್ತ್ ಉಪಯೋಗ ಇಲ್ಲ ಈಗ ಹೆಂಗದ್ರು
ಸಿ ಎಸ್ ಎಸ್ ಸಿ ಎಸ್ ಎಸ್ ಏನಿದ್ರು ಬಣ್ಣ ಅಷ್ಟ ಅದು ಬಣ್ಣ ಬಣ್ಣ ಮತ್ತೆ ಲೇಔಟ್ ಅಷ್ಟೇ ಅದೆಲ್ಲ ಆಮಲೆ ರಿಯಾಕ್ಟ ಅದೆಲ್ಲ ಬರ್ತ ನೋಡು ಅದೆಲ್ಲ ಅದ್ಮೇನ್ ಅದು ನೋಡ್
ನೀ ಇದು ಅಂದ್ರ ಆಮೇಲೆ ಅದೆಲ್ಲಾ ಬಂದಕ್ಕೆ ಇ ಉಪಯೋಗಿಸತಾರತಾನ
ಹ್ಮ್ ಅವೇ ವೆಬ್ಸೈಟ್ ಮಾಡಕೆ ಮಾಡೋದುದಲ್ಲ
ಈಗ ವೆಬ್ಸೈಟ್ ಮಾಡುದು ಕಲಿದ ಅಷ್ಟ್ ಉಪಯೋಗ ಇಲ್ಲ ಅಂತಲ್ಲ ಅಂದ್ರ ಎಲ್ಲಾ ಏ ಏನ ಮಾಡಕ್ತಾದೆ ಹಂಗ ಹಿಂಗ್ ಅಂತರ ನಾನು
ಎಲ್ಲ ಮಾಡಲ್ಲ ನೀನ್ ಸ್ವಲ್ಪ ಮಾಡ್ಬೇಕು ನೀನುಯ ಇದಾಗೆ
ಹ್ಮ್ ಇಲ್ಲ ನಂದ ಜ್ಞಾನಗೋಸ್ಕರ ನಾ ಬರೀ ಹೆಚ್ ಒ ನೋಡ್ಕೊಂಡು ಆಯ್ತತ್ ಅಂದನ್ಕೊಂಡಿದೆ ಎಲ್ಲಾ ಸಿ ಎಸ್ ಎಸ್ ಸ್ವಲ್ಪ ಬೇಕಂದ್ರೆ ಅದನ್ನು ನೋಡ್ಕೋಬಹುದು ನಾ
ಹ್ಮ್
ಆಮೇಲೆ ರಿಯಾಕ್ಟ್ ಅವಿವ ಏನು ನೋಡಕ ಆಗ್ಲಪ್ಪ
ಏನು ಅಷ್ಟೇ
ಜಾಸ್ತಿ ತಲೆಯಾಗ ತೊಗಳಕತ್ರ ಮತ್ ಮದ ಇದ್ದದ್ದು ನೆನಪಾರ್ ಬಿಡ್ತೇನೆ ಎಲ್ಲಾ
ಊಟ ಊಟ ಆಯ್ತಾ
ಆಯ್ತು ಆಯ್ತಯ್ತು ಅಡಿಗೆ ನಿನ್ನೆ ಚೆಕ್ಕಿಂಗ್ ಇತ್ತು ಮುದ್ದೆ ಮಾಡೋರ
ಹಾ
ಈ ಒಂದು ರೋಡ್ ಶೋಲ್ಲಿ ನಾ ಆತರ ಮುದ್ದೆ ನಮ್ಮ ವ್ಯವಸ್ಥತಿ ನೀಡಲ್ಲಿ ಎಂದ ತಿಂದಿಲ್ಲ ತಿಳ್ಕೊ್ ಬಿಿಡು
ಹ್ಮ
ನಿನ್ನೆ ಆ ಅಷ್ಟು ಭಾರಿ ಮಾಡಿದರು ಮುದ್ದೆ ಹ್ಮ್ ನಾನು ಅಂದ್ರೆ ಇಲ್ಲಿ ಗೊತ್ತಲ್ಲ ಇಲ್ಲಿ ಶಕ್ತಿಗೆ ಏನಾದಾರ್ ತಿನ್ಬೇಕಂದ್ರೆ ನಾವು ಊಡ್ ಇದು ನಮ್ಮ್ ವಸತಿ ದಲ್ಲಿ ಊಟದಲ್ಲಿ ಕಾಳ ಸಾರ ಮಾಡದಾಗ ಕಾಳದು ಜಾಸ್ತಿ ಹಾಕೊಂತಿನ್ನತೆನಿ ಇಲ್ಲಂದೆ ರಾಗಿ ಮುದ್ದೇನು ಜಾಸ್ತಿ ತಿನ್ನೋದು ನಾ ಅನ್ನ ತಿನ್ನಲ್ಲ ರಾತ್ರಿ ರಾಗಿ ಮುದ್ದೆ ಇತ್ತಂದ್ರ
ಹಾ ಹಾ
ಇಲ್ಲ ಮೂರ ರಾಗಿ ಮುದ್ದೆ ದೆ
ಹ್ಮ್
ನಿನ್ ಇಷ್ಟು ಬಾರಿ ಮಾಡ್ಯಾರಲ್ಲ ನಾ ಪ ಇದು ಮೊದ್ಲೊ ಸಲ ನಾಕ ತಿಂದೇನೀ ಅಷ್ಟು ಬಾರಿ ಮಾಡ್ಯಾರ
ಎಷ್ಟು ದೊಡ್ಡ್ದ ಇರ್ತಾರೆ ನಿಂದ ನಿಮ್ ಕ ಮಾಡಂದ್ರೆ
ಹ ಎಷ್ಟ್ದ್ ದೊಡ್ದಂದ್ರ ಎಷ್ಟ್ದ್ ದೊಡ್ದ ಹೆಂಗ ಹೇಳಿ
ಒಂದು ಬಾಲ್ ಎಷ್ಟ ಇರ್ತದ ಕ್ರಿಕೆಟ್ ಬಾಲ್ ಅಷ್ಟ ತ್ತ
ಅದ್ರಕ್ಕಿಂತ ಸ್ವಲ್ಪದ
ದೊಡ್ಡದ ಅಂದ್ರೆ ದೊಡ್ಡವರ್ತೀನ ಅಷ್ಟು
ಹ ಅಂದ್ರ ಇಲ್ಲಿ ಇಲ್ಲೆಲ್ಲಾ ಹೆಂಗ ಮಾಡ್ತಾರಲ್ಲ ಹಂಗೆ ಮಚ ಅ ದೊಡ್ದಂದ್ರೆ ನಂಗನ್ಸು ಮಟ್ಟಿಗೆ ಅದು ಅಂದ್ರೆ ಅದ್ರ ತೂಕನೂ ನಂಗೆ ಗೊತ್ತಾಗಲ್ಲ
ಬಿಡು ಕ ಗೊತ್ತಾಯ್ತ್ ಗೊತ್ತಾಯ್ತ್ ಬಿಡು ನಂ ಗೊತ್ತಾಯ್ತ ಎಷ್ಟ ಇರ್ತದ ಅಂತ
ಹ್ಮ್
ನಮ್ಮ ಮನೇಲಿ ಅಷ್ಟು ದೊಡ್ಡ್ದು ನಮ್ಮ ನಮ್ಮ ಅಪ್ಪಂಗ ಅಷ್ಟೇ
ಹಾ ಹಾ ಈಗ ಕ್ರಿಕೆಟ್ ಬೋಲ್ತು ಅಂದಲ ಆ ಕ್ರಿಕೆಟ್ ಬಾಲ್ ಅಂದ್ರೆ ಒಂದುವರೆ
ಹ ಅರ್ಥ ಆಯ್ತ್ ಅರ್ಥಯತ್ ಬೇ ನಂಗ ಅರ್ಥ ಆಯ್ತ ಅರ್ಥಯತ್ ನಂಗ ಹ್ಮ ಮತ್ತೆ ಹ ಊ ಏನಿಲ್ಲ ಊರಿಗೆನು ಏನಿಲ್ಲ ಹೋಗಲ್ಲ
ಎಲ್ಲಾ ಪರೀಕ್ಷೆ ಮುಗ ಪರೀಕ್ಷೆ ಮುಗ ಕಕೊಂಡ್ ಹೋಗಬೇಕು
ಹಾ
ನೋಡ್ಬೇಕು ಇಲ್ಲೆಲ್ಲರ ಪ್ರವಾಸ
ಎಲೋ ಹಾಂ ವಾಯ್ಸ್ ಕಟ್ಟ ಆಗೈತೆ ಏನು ಬರ್ತಲ್ಲ ಹಲೋ ಹಲೋ
ಕೇಳುತ್ತಿಲ್ಲ
ಈಏ ಕೆ ಸ್ವಲ್ಪ ಕಟ್ಟಾಗಗ್ತೈತೆ
ಹಲೋ
ಹಾ ಇವಾಗ ಇವಾಗ
ಹಾ ಅದೇ ಪ್ರವಾಸ ಹೋಗೊಬರ್ತೇನಂದೆ
ಏ ಎಲ್ಲವಾಗಲ್ಲೇ ಸೋಮ ನಾನು ನಂಗ ರಜಾ ಸಿಕ್ರೆ ನಾನ್ ಪರೀಕ್ಷೆ ಮೇಲೆ ಊರ್ ಜೂಟು
ಏ ಬಾರ್ಲಿ ಎಲ್ಲರರು ಹೋಗ್ತಿರ್ತೀವಿ ಬಾ ನೀನು
ಎಲ್ಲೋ ಹಲೋ ಅದಾ
ನನ್ಗೆ ಏನಂದ್ರೆ ಪದ್ಮಾ ಹಬ್ಕ್ ಹೋಗಬೇಕಂದ್ ಸ್ವಲ್ಪ ಮೊದಲಿಂದ ನಿತ್ ಮೊದ್ಲೇ ವರ್ಷದಿಂದಾನ ಹಾ ನನಗೀಗ ಅಂದ್ರೂ ದುಡ್ಡು ಹೊಂದಿಕೆ ಆಗಿದ್ದಲ್ಲ ಈವಾಗ ಹೊಂದಾಣಿಕೆ ಆಗಿದೆ ದುಡ್ಡು ಸ್ವಲ್ಪ ಹೆಚ್ಚು ಕಡಿಮೆ
ಹ್ಮ
ಅಂ ತಲೆಯಲ್ಲದೆ ಹೋಗ್ಬೇಕಂತ ನನ್ ಗೊತ್ತು ಈಗೆಲ್ಲಾ ಹೂ ಅಂದ್ರರುನು ಕೊನೆಗೆ ಇಲ್ಲ ಹಂಗೆ ಹಿಂಗೆ ಅಂತಾರ ಅದಕ್ಕೆ ನನಗೆ ಅಂದ್ರೆ ಕೊನೇಲಿ ಕೊನೆಲಿ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಲ್ಲ ಯಾರ್ಯಾರು ಬರ್ತಾರೋ ಅವ್ರ ಜೊತೆ ಹೋಗ್ಬೇಕ ತನ್ಕೊಂಡಿದ್ದೇನೆ ನನ್ ಜೊತೆ ದೊಡ್ಡಣ್ಣ ಒಬ್ಬ ಬರ್ತಾ ನಂದ ಹೇನೇ ಆದರು ಉಳದವರ್ ತಾವ್ರುರೇಗಿ ಬಿಟ್ಟಿದ್ದು ಅದಕ್ಕೆ ಕೇಳಿದೆ ಬರ್ತೆ ಅನೋ
ಇಲ್ಲ ಪಾ ಹೋಗ್ಬಿಟ್ಟ ಬರ್ರಲೆ ನನ್ ಹೇಳ್ತಲ್ಲ ಇಲ್ಲ ರಜಾ ಸಿಕ್ರೆ ಸಾಕ್ ಊರು ಒಂಟಿ ನಾನು ಊರ್ ಒಂಟೆ ಅಲ್ಲಿ ತೋಟ ತೋಟ ಗೀಟ ಎಲ್ಲ ಇದೆ ತೋಟ ಎಲ್ಲ ಇದೆಯಲ್ಲ ಸ್ವಲ್ಪ ಕೆಲ್ಸ ಮಾಡಸ್ಬೇಕು ಕಲ್ಯಾ ಅದೆಲ್ಲ ಸ್ವಲ್ಪಏನೋ ಇದಾಗ್ಯಾಂತೆ
ಇನಾಡಿಬಲ್ ಅ ಎಲ್ಲ ಅಲ್ಲ ನಮ್ದ್ ಹೊಲ ಮನಿ ಅದು ಎಲ್ಲ ಇರ್ಲಿ ಯಾಕಂದ್ರ ನಮ್ಮ ಅಮ್ಮ ಈಗ ಬಾ ಅಂತಿದ್ರು ನಾ ಪರೀಕ್ಷೆ ಒಂದು ರಜೆ ದಿನ ಕೊಟ್ಟಲ್ಲ ಓದೋದಕ್ಕೆತ ಇವಾಗ್ಲೂ ಬಾತ ಅನೋ ಆದ್ರು ಹೊಲ ಮನಿ ಇಲ್ಲ ಅಲ್ಲ ಏನ್ ಮಾಡಕ್ ಬರ್ಲ್ಲ
ನಮಗೂ ಇದೆ ನಂಗೂ ಮೊನ್ನೆಲ್ಲಾ ಇದೆಲ್ಲ ಇದೆಲ್ಲ ಬಿಡಿಸತಾ ಇದ್ರ ಕಾಯಲ್ಲ ಕಿತ್ತತಾ ಇದ್ರು ಅವಾಗೂ ಬಾ ಅಂತ ಹೇಳಿದ್ರು ಆದ್ರೆ ನಾನು ಏನಕ್ಕೆ ಕಾಯಿ ಕಿತ್ತಕ್ಕಲ್ಲ ಏನಕ್ಕೆ ಹೋಗೋದಂತ ಹೋಗ ಸುಮ್ಮನೆ ಇದ್ದೆ ಆದ್ರೆ ಇವಾಗಂತೂ ಹೋಗ್ಬೇಕು ಅದೆಲ್ಲ ಸ್ವಲ್ಪ ಜಾಸ್ತಿ ಎಲ್ಲ ಕಟ್ಟಬಿಟ್ಟೈತಿ ಇದಲ್ಲ ಆಯಲ್ ಹಾಕಿ ಪೆನ್ಸಿಲ್ ಹಾಕ್ಬೇಕಿತ್ತು ಹಾ
ಹ್ಮ್
ಜಾಸ್ತಿ ಕೆಲಸದ ಅದಕ್ಕೆ
ಮಾಡ್ರಿ ಮಾಡ್ರಿ ಉಳುವ ಯೋಗಿಯ ನೋಡಲಿ ನೀವು ಮಾಡ್ರಿ ನಂಗ ಹೋಗ್ ಬರ್ಕೋದ ಬಾ ಇನ್ನೊಂದು ಅಂದ್ರೆ ಇದು ಹೊರ ರಾಜ್ಯ ಆಗುತ್ತಲ್ಲಾ ಒಬ್ಬನಿಗೆ ಹೋಗೋಕ್ಕೆ ಸ್ವಲ್ಪ
ಹಾ ನೇ ನಂದೇನ ಇಲ್ಲಿಂದ ಎರಡು ಕಿಲೋಮೀಟರ್ ಎರಡು ಎರಡು ಗಂಟೆ ಅಷ್ಟ ಎರಡು ಗಂಟೆ ಹೋಗ್ ಬರ್ಬೋದು ಎರಡು ಗಂಟೆ ಹೋಗ್ ಬರ್ಬೋದು
ಹ್ಮ್ ಅದ ಮತ್ತ ಒಂದ್ ಏಳ್ನೂರು ಕಿಲೋಮೀಟರ್ ಹೋಗಾನ
ಹಾ ಅದೇ ಹ್ಮ ಇನ್ನೇನ್ ಹೆಚ್ಚ ಏಳ್ನೂರು ಕಿಲೋಮೀಟರ್ ಕಷ್ಟ ಹಾ ನಾನಂತೂ ಏಳ್ ಏಳ್ನೂರು ಕಿಲೋಮೀಟರ್ ಅದ ನಾನ ಏನೋ ಒಂದು ಒಂದು ತಿಂಗಳಿಗೋ ಎರಡು ತಿಂಳಗ ಒಂದು ಸತಿ ಒಂದು ಆರು ತಿಂಗಳಿಗೆ ಒಂದು ಸತಿ ಹೋಗ್ತನಿ ಅಷ್ಟಪ್ಪ
ಎಲ್ಲಿಗದು
ಹಾ
ಎಲ್ಲಿಗೂ ಹೋಗಿರತೈತಿ ತಿಂಗಳಿಗೆ ಒಂದ ಸಲ ಅಂದ್ರ
ಅಲ್ಲ ನೀನೇನ ಹೇಳ್ದಲ್ಲ ನಿಮ್ದು ಏಳ್ನೂರು ಕಿಲೋಮೀಟ್ರ ಅಂತ ಅದೇ ನಂದೇನು ಏಳ್ನೂರು ಕಿಲೋಮೀಟ್ರ ಹಾ
ಕಿಲೋಮೀಟರ್
ಪದ್ಮನಾಭಾಮ ನಾನು ನೋಡ್ಬೇಕಪ್ಪ ಎಲ್ಲಾ ನಮ್ಮ್ ಇದಕ್ಕ ಹೋಗೋಣ ಅಂತ ನಮ್ಮ ಮನೇಲಿ ಮಂತ್ರಾಲಯಾಗ
ಮಂತ್ರಾಲಯದು ನಮ್ ನಮ್ಮ್ ಮನ ನಮ್ಮನೆಯವ್ರು ಹೋಗ್ತಾರೆ ಅವಾಗ ಯಾವಾಗ ಬಂದು ಬಿಡ್ಬೋದು ಮಂತ್ರಾಲಯ ಅದು ನೋಡಿದೇನೆ ನಂಗ್ ಪದ್ಮಮನಾಭ ನೋಡಿಲ್ಲ ಅದೊಂದು ಹೋಗಾಕತದ ಈಗ
ಹಾ
ಅದಕ್ಕೆ ಈಗ ಈ ಸಲ ಯಾವೇ ಬರ್ತಾನ್ ಬರ್ಲಿ ಯಾವ ಬಿಡ್ಲಿ ಬಿರ್ತಾನ ಬಿಡ್ಲಿ ಇನ್ನೊಂದ ಏನು ಗೊತ್ತ ಮಚ್ಚಾ ನಾನು ಈ ಸ್ವಲ್ಪ ನೀರ್ ಹೆದರ್ತೀನಿ ಅದಕ್ಕೆ ನಾನು ಸಮುದ್ರ ತೀರಕ್ಕೆಹೋಗಲ್ಲ ಅಲ್ಲಿನ ಸಮುದ್ರ ತೀರ ಅದೆ ಅಲ್ಲೇ ಸತ್ರ ಹೋಗಬೋದ ಹಂಗೆನಿಲ್ಲಾ ನನಿಗೆ ಈಗ ನೋಡೋ ಬೇರೆ ಬೇರೆ ಈ ಕಡೆ ಸಮುದ್ರ ಗೋವಾ ಹಾಕೋ ಹೋಗಲ್ಲ ಯಾಕಂದ್ರೆ ನಿಂಗ್ ಗೊತ್ತದದೆ ಎಲ್ಲ ಕಾರಣಗಳು ನೀರ್ಗೆ ಅಂದ್ರೆ ಭಯ ದ
ನಂಗೇನ್ ಸಮುದ್ರ ಸಮುದ್ರ ಸಮುದ್ರದ ನಂಗೇನಿಲ್ಲಾ ಹೋಗ್ತೀನಿ ಇಲ್ಲ ಅಂದ್ರ ಈ ಕಡೆ ಮಂಗಳೂರು ಕಡೆ ಹೋಗ್ಬೇಕು ಕಷ್ಣನ್ ಮಂಗಳೂರು ಕಡೆ ಚೆನ್ನಾಗಿರತ್ತೆ
ಮಂಗಳೂರ ಕಡೆ ಹೋಗ್ ಬಂದಿದ್ದೇನ್ ಒಂದ್ಸಲ ನಂಗ ಸಮುದ್ರ ನೀರು ಅಂದ್ರೆ ಸ್ವಲ್ಪ ಭಯ ಮಚ್ಚ ಆದ್ರ ಸನ ಬ ಬಿಟ್ಟೇನ ಅದೇ ಈಗ ದೇವಸ್ಥಾನೇ ಜಾಸ್ತಿ ಅಡ್ಡದ ನಾನು ರ ದುಡ್ಡು ಬಂತ ಹತ್ರ ಹತ್ರ ಪ್ರವಾಸ ಅನ್ನೋದು ಅಲ್ಲಿ ದೇವರ ಯಾವ್ದು ಇದೆ ಅಲ್ಲಿ ಹೋಗ್ ಬರೋದು ಇದೆ ಮಾಡ್ತೇನಿ ನಾನು ನನ್ನ ಓ ಅಂದ್ರೆ ಅದೇ ತಿರು ತಿರುಪತಿಗೆ ಹೋಗಿ ಬಂದಲ್ಲ ಮೊನ್ನೆ ಅದ್ರ ಸರಿಯಾಗಿ ಇಲಿ ಇದ ಕೋಬಕ್ತ್ತದದ ಈಗ ನೋಡನ ತಡಿ ಸ್ವಲ್ಪ ತಡಿ ಹಚ್ಚತನಂತ
ಹ್ಮ ಆಯ್ತ್ಲೆ